ಹಲೋ ಹಾ ಕೇಳಿಸತಿದ್ಯಾ.
ಹಾ ಕೇಳಿಸ್ತಾ ಇದ್ದೆ.
ಹಾ ಏನ್ ಮಾಡ್ತಿದೀರಾ
ನಾವು ಮನೆ ಕ್ಲೀನ್ ಮಾಡ್ತಾ ಇದ್ದೆ
ಹ್ಮ ಶತಿ ಹ ನಾನು ಮಲ್ಲಿಗಿದ್ದೆ
ಹೌದಾ ನಾಷ್ಟ ಆಯ್ತಾ
ಹಾ ನಾಷ್ಟತ ಆಯ್ತು ನಿಮ್ದಾಯ್ತಾ
ಹಾ ನಮ್ದು ಆಯ್ತು ಏನ್ ಮಾಡಿದ್ದು ನಾಷ್ಟತಾಗ
ಹ ನಮ್ಮ ಮನೇಲಿ ಅನ್ನ ಸಾಂಬಾರ್ ಮಾಡಿದ್ರು ನೀವ ನ್ ತಿನ್ರಿ
ನಾವು ಅವಲಕ್ಕಿ ಮಾಡಿದ್ರಿ ಬ್ಯಾಗಗೆ
ಹಾ
ಮತ್ತೆ ಮದ್ಯಾನಗೆ ರೊಟಿ ಪಲ್ಯದು ಮಾಡಿದ್ದುದು
ಹಾ ಏನ್ ಮಾಡ್ತಿದ್ದೀರಾ ನೀವು
ನಾವು ಬೆಳಗ್ಗೆಯಿಂದ ಬರೀ ವರ್ಕ್ ವರ್ಕ್ ಇದೆ ಬಟ್ಟೆ ವಾಶ್ ಮಾಡೋದು ಡಿಶ್ ವಾಶ್ ಮಾಡೋದು ಮತ್ತೆ ಇವಾಗ ಸ್ವಲ್ಪ ಕಬೋರ್ಡ್ ಎಲ್ಲ ಕರೆಕ್ಟ್ ಆಗಿ ಬಟ್ಟೆ ಎಲ್ಲಾ ಜೋಡ್ಸಿದ್ದಿಲ್ಲಲ್ಲ ಸೊ ಅವೆಲ್ಲಾ ಹಡ್ಕೊಂಡಿದ್ವು ಅದಕ್ಕೆ ಕೆ ಮತ್ತೆ ಒಂದ್ ಕಬೋರ್ಡ್ ಎಲ್ಲ ತಗೋದು ಕ್ಲೀನ್ ಮಾಡಿ ಮತ್ತೆ ಬಟ್ಟೆ ಎಲ್ಲ ಜೋಡಿಸಿ.
ಹ ಹ ಎಲ್ಲಾ ಕೆಲ್ಸ ಮಾಡ್ತಿದ್ದೀರಾ ಬೆಳಗ್ಗೆಯಿಂದ.
ಹಾ ಬೆಳಗ್ಗೆಯಿಂದ ಕೆಲ್ಸಾನೇ ಆಗ್ತಾ ಇದೆ.
ಹ್ಮ.
ಹ್ಮ್ ಮತ್ತೆ ನೀವು.
ಹ್ಮ್ ಮತ್ತೆ ಏನ್ ಹೇಳೋದು ಎಲ್ಲಾದ್ರೂ ಟ್ರಿಪ್ ಹೋಗ್ಬೇಕು ಅಂತ ಏನಾದ್ರು ಪ್ಲಾನ್ ಮಾಡಿದ್ದೀರಾ.
ಹಾ ಮಾಡಿದ್ದೇವಿ. ಅದು ನಮ್ಮ ಮನಲಿ ನಮ್ಮ್ ಯಜಮಾನ್ರಿಗೂನು ಆಫೀಸಿಗೆ ಹೋಗತಾರಲ್ವಾ. ಸೊ ಅವರ್ಗ ರಜೆ ಇದ್ರೆ ಅಷ್ಟೇ ಹೋಗುದು ಅಂತ ಡಿಸೈಡ್ ಮಾಡಿದ್ದೇವಿ. ಹೋದ್ರೆ ನೆಕ್ಸ್ಟ್ ಮಂತ್ ಹೋಗ್ಬೇಕಂತಿದೆೆ.
ಎಲ್ಲಿ ಪ್ರವಾಸ ಹೋಗ್ಬೇಕು ಅನ್ಕೊಂಡಿದ್ದೀರಾ.
ನಾವು ಕಳಸ ಮತ್ತೆ ಧರ್ಮಸ್ಥಳ.
ಹ್ಮ ಹಾ.
ಆ ಸೈಡು ಹೋಗ್ಬೇಕಂತ ಇತೆ ಅಲ್ಲಿ ವೆದರ್ ಚೆನ್ನಾಗಿರುತ್ತಲ್ವಾ
ಹ ಕೇರಳ ವಯನಾಡು ಚಿಕ್ಕಮಂಗ್ಳೂರ್ ಎಲ್ಲ ವೆದರ್ ಚೆನ್ನಾಗಿರುತ್ತೆ ಯಾಕಂದ್ರೆ ಇವಾಗೆಲ್ಲಾ ಮಳೆಗಾಲ ಅಲ್ವಾ ಚೆನ್ನಾಗಿರುತ್ತೆ ಅಲ್ ಹೋಗ್ಬನ್ನಿ
ಕೇರಳಾಗೆ ಆಗೋದಿಲ್ಲ ಅಂದ ಅಂದ್ರೆ ಚಿಕ್ಮಂಗ್ಳೂರಿಗೆ ಹೋಗ್ಬೋದು.
ಹಾ ಹಾ ಹಾ ಹೋಗ್ ಬನ್ನಿ ಅಲ್ಲಿ ತುಂಬಾ ಚೆನ್ನಾಗಿದೆ.
ಹಾ.
ಪರಿಸರ ನೋಡೋದಕ್ಕೆ ಆ ಮಳೆ ಬರ್ತಿರು ಮತೇ ಇಲ್ಲಿ ಸ್ವಲ್ಪ ಕಮ್ಮಿ ಇದ್ರೆ ಅಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಚನ್ನಾಗಿರುತ್ತೆ ಎಲಾ ನೋಡ್
ಅ ನೀವು ಎಲ್ಲಿ ಹೋಗಿಲ್ವಾ ಮತ್ತೆ.
ಹಾ ಇಲ್ಲ ಎಕ್ಸಾಮ್ಸ್. ಹ ಇತ್ತು ಅದಿಕ್ಕೆ ನಾವಿನ್ನುೂ ಎಲ್ಲೂ ಹೋಗ್ಲಿಲ್ಲ ಹೋಗ್ಬೇಕು. ಆಹ ಎಲ್ಲ ಪರೀಕ್ಷೆ ಮುಗದ್ಮೇಲೆ ಹೋಗ್ಬೇಕು ಅನ್ಕೊಂಡಿದೀವಿ. ಹಾ. ಹಾ ಗೆಳೆಯರ ಜೊತೆ ಹೋಗಲ್ಲ ಫ್ಯಾಮಿಲಿ ಜೊತೆ. ಜೊತೆ ಹೋಗ್ತೀನಿ
ಹಾ ಫ್ಯಾಮಿಲಿ. ನಾವು ಅವ ನಾವು ಡಿಗ್ರಿ ಇದ್ದಾಗ ಹೋಗಿದ್ವಿ ಬಾಯ್ಸು ಲೇಡೀಸು ಸೇರ್ಸಿ. ಮತ್ತೆ ಸರ್ ಜೊತಿನೂ ಒನ್ ಟೈಮ್ ಹೋಗಿದ್ವಿ ಅವದ ಅದಾದ್ಮೇಲೆ ಒಂದ್ ಟೂ ಮಂತ್ ಬಿಟ್ಟು ನಾವು ಬಾಯ್ಸ್ ಲೇಡೀಸ್ ಅಷ್ಟೇ ಸಪ್ರೇಟ್ ಹೋಗಿದ್ವಿ ಅವಾಗ್ಲೇನೆೇ ಜಾಯಿಂಟ್ ಆಗಿ ಹೋಗಿದ್ದು ಮತ್ತೆ ಹೋಗೋಕ್ ಆಗ್ಲಿಲ್ಲ ಎಲ್ರುೂ ಸ ಅಂತ ಬಿಸಿ ಆಗ್ಬಿಟ್ರು ಮತ್ತೆ ಮ್ಯಾರೇಜ್ ಆಯ್ತು ಎಲ್ಲಾರ್ದು ಅದಕ್ಕೆ ಅವರು ನಾವು ಬರೋದಿಲ್ಲ ಅಂತಂದು ಅವರು ಯಾರು ಬರ್ಲಿಲ್ಲ ನಾವು ಹೋಗ್ಲಿಲ್ಲ ಇವಾಗ ನಮ್ದು ಫ್ಯಾಮ್ಲಿ ಇದದೆ ಅಲ್ಲ ಸೊ ನಾವು ಫ್ಯಾಮ್ಲಿ ಜೊತೆ ಇಲ್ಲ ಅಂದ್ರೆ ನಮ್ಮ್ ಹಸ್ಬೆಂಡು ನಾವು ಅವ್ರ ಫ್ರೆಂಡ್ಸ್ ಅದು ಎಲ್ಲರೂ ಸೇರಿ ಹೋಗಿರ್ತೇವೆ
ಹಾ ಹಾ ಯಾವ್ಯಾವ ಸ್ಥಳಗಳು ನೋಡಿದೀರಾ ನೀವು
ನಾವು ಅಂದರೆ ಈಗ ಡಿಸೆಂಬರ್ದಲ್ಲಿ ಮಂತ್ರಾಲಯಕ್ ಹೋಗಿದ್ವಿ ಮತ್ತೆ ಕೊಪ್ಪಳ ಹೋಗಿದ್ವಿ ಮ ಮತ್ತೆ ಅಂಜನ ಆದ್ರೆ ಬೆಟ್ಟ ಹ ಹುಲಗೆಮ್ಮ ಮುಂದ್ರಾಬಾದು
ಹ್ಮ್
ಆ ಸೈಡ್ ಎಲ್ಲಾ ಹೋಗಿದ್ವಿ ಅಲ್ಲಿನೂ ಚೆನ್ನಾಗಿತ್ತು ಪ್ಲೇಸ್ ಎಲ್ಲ ಅಂದ್ರೆ ಮಂತ್ರಾಲಯ ಅಂತರು ಫುಲ್ ರಶ್ ಇತ್ತು ಅವವಾಗ ಡಿಸೆಂಬರ್ ಟೈಮ್ ಅಲ್ಲ ಸೊ ಎಲ್ಲರೂ ಅವಾಗ ಪ್ರವಾಸಕ್ಕೆ ಬರೋರಲ್ವಾ
ಹಾ
ಅವಾಗ ಫುಲ್ ರಶ್ ಇತ್ತು ಅಂಜನಾದ್ರನು ಮ ಮೇಲ್ಗಡೆ ಂದ ಕೆಳಗಡೆ ಹಾ ಕೆಳಗಡೆ ಇಂತ್ರ ಮೇಲ್ಗಡೆ ಗುಡ್ಡ ಹತ್ತ ಮಟಾನೂ ಫುಲ್ ರಶ್ ಇತ್ತು ಅಲ್ಲಿನುೂ ಜಗ್ ಅಕ್ಕಗದ್ಲ ಅದ್ರಲ್ಲೇನೆ ಹೋಗಿ ದರ್ಶನ ಮಾಡ್ಕೊಂಡ್ ಬಂದ್ವಿ ಮತ್ತೆ ನಮ್ಗೆ ಆರಾಮ್ಸೆ ಅಂದಿದ್ದು ಅಂದ್ರೆ ಕೊಪ್ಪಳದಲ್ಲಿ ಮಾತ್ರ
ಹ
ಕೊಪ್ಪಳದಲ್ಲಿ ಯಾವದು ಬದ್ಲಾನು ಇರ್ಲಿಲ್ಲ ಏನುೂ ಇಲ್ಲ ಆರಾಮ್ಸೆ ದರ್ಶನ ಆಯ್ತು ಮತ್ತೆ ಪ್ರಸಾದ ಅದು ಎಲ್ಲ ಇತ್ತು ನಾವು ಸೊ ಒಂದ್ ಹಾಫ್ ಎನ್ ಅವರ್ ನಿಂತು ಪ್ರಸಾದ ಸೇವೆ ಮಾಡಿ ಬಂದ್ವಿ
ಹಾ
ನೀವು ರೀಸೆಂಟ್
ನಾವು ಸ್ನೇಹಿತರ ಆಹ ಸ್ನೇಹಿತರ ಜೊತೆ ಆ ಹಾಸನಾಂಬ ದೇವಸ್ಥಾನ ಹೋಗಿದ್ವಿ ಮಂತ್ರಾಲಯ ಹೋಗಿದ್ವಿ
ಹ
ಚೆನ್ನಾಗಾಯ್ತು ದರ್ಶನ ಇಲ್ಲಾಸನಂಬದಲ್ಲಿ ವರ್ಷಕ್ಕೆ ಎಷ್ಟೋ ದಿನಗಳು ಮಾತ್ರ ಅಲ್ವಾ ದೇವಸ್ಥಾನ ತೆರೆದಿರೋದು
ಅದು ದೀಪಾವಳಿಯಲ್ಲಿ ಮಾತ್ರಾನೇ ತೆಗ್ದಿ ಇರ್ತ್ತ
ಹಾ ಹೌದ ಹೌದೌದು
ಮೂರ್ ದಿನ ಮೂರ್ ದಿನಾನೂ ಏನು
ಮಾತ್ರ
ಅಂದ್ರೆ ದೀಪಾವಳಿ ಅಮಾವಾಸ್ಯೆ ಇಂತ್ರತ್ರ
ಹಾ ಒಂದ್ ವಾರ ಅನ್ಸುತ್ತೆ ಹಾ
ಹಾ ಕರೆಕ್ಟಗ ಗೊತ್ತಿಲ್ಲ ಬಟ್ ನಮ್ಮ ಊರ್ ಕಡೆ ಎಲ್ಲ ಹೋಗ್ತಾರಲ್ಲ ಸೊ ಒಂದ್ ಮೂರ್ ದಿನಾನ ನಾಲ್ಕ್. ದಿನಾ ಅಂತ ಅಷ್ಟ ಅಂದ್ರು ನಮ್ಗೆ.
ಅ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಚೆನ್ನ ಅಲ್ಲಿ ಹೋಗ್ಬೋುದು ಮ. ಮತ್ತೆ ಮಂತ್ರಾಲಯಗ ಹೋಗಿದ್ವಿ ಅಲ್ಲಿ ಚೆನ್ನಾಗಿತ್ತು. ಆಮೇಲೆ ಬಿಚಾಲೆ ಎಲ್ಲಾ ನೋಡ್. ಕೊಂಡು ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡ್ಕೊಂಡು ಅಲ್ಲೇ ತುಂಬಾ ಪ್ಲೇಸಸ್. ಇದೆ ಸ್ಥಳಗಳ ಇದೆ ಅಲ್ಲಿ ನೋಡೋದಕ್ಕೆ ಮಂತ್ರಾಲಯದಲ್ಲಿ ಒಂದು. ಐದು ಆರು ಇದೆ ಸ್ಥಳಗಳು ಮಂತ್ರಾಲಯ ಬಿಟ್ಟು ಮುಂದೆ ಹೋದ್ರೆ.
ನಾವು ಮಂತ್ರಾಲಯ ಬಿಟ್ಟ ಮಂತ್ರಾಲಯದು ರಾಯರ್ ಮನೆಗ್ ಹೋಗಿದ್ವಿ. ಆಮೇಲೆ ಅದ. ಇದು ಹೊಳೆಯ ಹತ್ರ ಒಂದು ದೇವಸ್ಥಾನ ಇದೆ ಅಲ್ಲ ಬಿಚ್ಚಾಲಮ್ಮ ಅಂತ.
ಹಾ ಹಾ ಹಾ ಬಿೀಚ ಅಲ್ಲೇ ಹ ಹೇಳಿ.
ಹಾ ಆ ದೇವಸ್ಥಾನ ಮತ್ತೆ ರಾಯರ್ ಮನೆಗೆ. ಮತ್ತೆ ಅ ಇದು ಪಂಚಮುಖಿ ಹನುಮಪ್ಪ ಇದೆೆಯಲ್ಲ ಅಲ್ಲಿ.
ಹಾ.
ಹಾ ಮತ್ತೆ ಅದು ಮಂತ್ರಾಲಯಕ್ ಹೋಗೋ ದಾರಿಯಲ್ಲೇನೆ ಒಂದು ದೊಡ್ಡದೊಂದು ಹನುಮಂತ ಇದೆೆಯಲ್ಲ.
ಹಾ.
ಹಾ ಅಲ್ಲಿ ಅಲ್ಲಿ ಅವು ಐದು ಸ್ಥಳಕ್ಕೆ ಹೋಗಿದ್ವಿ ನಾವು.
ಹ್ಮ ಸ್ಥಳಗಳಿಗೆ ನೋಡಕ ತುಂಬಾ ಚೆನ್ನಾಗಿದೆ.
ಹಾ ಮತ್ತೆ ಹಂಪಿ ಅಂದೂ ಸಖತ್ ಗಿದೆ ಅಲ್ಲಿನ ಉಗ್ರ ನರಸಿಂಹ ಸಶ್ರೀ ಕಳಗಣಪ್ಪ ಮತ್ತೆ ಖಲ್ಲಿಂದ ರಥ ಹಂಪಿ ಗುಡಿ ಅಲ್ಲಿದ್ದು ನದಿ ಅಲ್ಲಿನೂ ಚೆನ್ನಾಗಿದೆ
ಹಾ ಹಾ ಕಲ್ಲಿಂದ ಕೆತ್ತನೆ ಮಾಡಿಡ್ತಾರೆ ಒಂದೊಂದು ಗ್ರಹಗಳನು ಒಂದು ಬಂಡೆಯಿಂದ ದೇವಸ್ಥಾನ
ದೇವಸ್ಥಾನ ಕತ್ ಹೌದು ಅಲ್ಲಿ ಎಲ್ಲಿ ನೋಡಿದ್ರುನು ಬರೇ ಕಲ್ ಕಲ್ಲೇ ಕಲ್ಲೊಳಗ್ ಬರೇ ಶಿಲೆಗಳೇನೆೇ ಇದ್ದಾವೆ
ಹ ಯಾವಾಗ ಒಂದ್ಸಲ ಅದ್ರಲ್ಲಿ ಏನೋ ಮುಚ್ಚಿಡಕ್ ಹೋಗಿ ಫುಲ್ ಮಣ್ಣು ತುಂಬಿದ್ರು ಅಷ್ಟ ಮಷ್ಟಕ್ಕೂ ಮಣ್ಣ್ ತುಂಬಿದ್ದಾರೆ ನೋಡಿ ಅದ್ರೊಳಗಡೆ ಏನೋ ಒಂದಿನ ಮುಚ್ಚಿಡೋದಕ್ಕೋಸ್ಕರ ಅದಲ್ಲಿ ತುಂಬಿದ್ರ ಹಹ
ಅದು ಗೊತ್ತಿಲ್ಲ ಬಟ್ ಅದು ಅಲ್ಲೇ ಮೇಲ್ಗಡೆ ಗುಡ್ಡಿದಾಗ ನಿತ್ ಫುಲ್ ಕಲ್ಲು ಕಾಣುತ್ತೆ
ಕಾಣುತ್ತೆ ಅದ್ರ ಪಕ್ಕ ನದಿನೂ ಇದೆ ಕಲ್ಯಾಣ ಈ ತರ ಹ್ಮ ನೋಡೋಕ್ಕೆ ಒನ್ಸಕ್ ಶಾಂತಿ ಸಿಗುತ್ತೆ.
ಹಾ ಅಂಜನ ಆದ್ರೆ ಬೆಟ್ಟದ ಮೇಲೆ ನಿತ್ರುನು. ಅಲ್ಲಿನ ಫುಲ್ ಕಲ್ ಕಲ್ ಕಾಣುತ್ತೆ ಮತ್ತೆ ಅದು ಗೋ ಪ್ರ ಕಾಣುತ್ತೆ ಅದು ಚೆನ್ನಾಗಿ್ ಕಾಣುತ್ತೆ ನೋಡೋಕೆ
ಹ್ಮ್ ಮುಂದೆ ಪ್ರವಾಸ ಹೋಗಕ್ಕೆ ನೀವು ಏನಾದ್ರು ಸಮಯ ಮಾಡಿದ್ದೀರಾ
ಹಾ ಹೋಗ್ಬೇಕಂತಿದೆ ಅದೇ ನಮ್ಮ್ ಯಜಮನ್ ಒಂದು ವರ್ಕ್ ಇದೆ ಅಲ್ಲಾ ಸೊ ಅವ್ರ್ದು ಫ್ರೀ ಟೈಮ್ ಅಲ್ಲಿ ಹೋಗ್ಬೇಕು ಅಂತ ಇದ್ದೇವಿ
ಇವಾಗ ಸ್ವಲ್ಪ ಜಾಸ್ತಿ ಬರ್ತಿದೆ ನೆಕ್ಸ್ಟ್ ಮಂತ್ ಸ್ವಲ್ ಕಡಿಮೆ ಆದಗ್ರೆ ಹೋಗ್ಬೇಕಂತ
ಹಾ ಹೋಗ್ ಬನ್ನಿ ಎಲ್ಲ ನೋಡ್ಕೊ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಪರಿಸರ ಎಲ್ಲ ನಾನು
ಅದೇ ಚ ಹ ನೀವು ಹೋಗಲ್ವಾ
ನಾವು ಹೋಗ್ಬೇಕು ಇನ್ನ ಸ್ವಲ್ಪ ದಿನ ಪರೀಕ್ಷೆ ಇದೆ ಹಾ ಕ ಕಂಪ್ಯೂಟರ್ ನಲ್ಲಿ ನೋಡೋದು ಅದು ಮುಗಿದ್ಮೇಲೆ ಹೋಗ್ಬೇಕು
ಹೌದಾ ಮತ್ತೆ ನಿಮ್ಗೇನು ಆಹ ಡಿಶ್ ಮಾಡಕ್ ಬರುತ್ತೆ
ಹ್ಮ್ ನನ್ಗೆ ಎಲ್ಲಾ ತರಾನು ಫುಡ್ ಅಂದ್ರೆ ಡಿಶ್ ಮಾಡೋದಕ್ ಬರುತ್ತೆ ಹ ಎಲ್ಲಾ ಅಡ್ಗೆನು ಮಾಡ್ತೀನಿ ನಾನ್ ಅಂದ್ರೆ ಚಿಕನ್ ಅಲ್ ಮಾತ್ರ ಸ್ವಲ್ಪ ಸ್ವಲ್ಪ ಮಾಡೋದಕ್ ಬರಲ್ಲ ನಿಮಗ್ ಬರುತ್ತಾ ಇಲ್ಲ
ನಮ್ಗೆ ವೆಜ್ ಅಲ್ಲಿ ಬರುತ್ತೆ ಬಟ್ ನಾನ್ ವೆಜ್ ಎಲ್ಲ ಮಾಡೋದಿಲ್ಲ ನಾವು
ನೀವು ತಿನ್ನೋದಿಲ್ವಾ
ಇಲ್ಲ ನಾವು ತಿನ್ನೋದಿಲ್ಲ
ಹ ನಾವು ತಿಂತೀವಿ ಬಟ್ ಇನ್ನು ಅದನ್ನ ಅಷ್ಟ ಲ್ ಮಾಡೋದಕ್ ಬರಲ್ಲ ಹ ಇನ್ನ ಎಲ್ಲಾ ಬೇರೆ ತರ ಆದ್ರೆ ಮಾಡ್ಕೊ ತಿಂತೀವಿ
ಜಲ್ಲಿ ಆದರೆ ರೈಸ್ ಐಟಮ್ಮು ಮೆ ರೊಟ್ಟಿದು ಚಪಾತಿ ಮತ್ತೆ ಸ್ವೀಟು ಆ ತರ್ದು ಬರುತ್ತೆ ಇದು ನಾನ್ ವೆಜ್ ಅಲ್ಲಿ ಎಗ್ ಐಟಮ್ ಅಷ್ಟೇ ಅಂದ್ರೆ ರೈಸು ಆಮ್ಲೆಟು ಆಥರ ಅಷ್ಟೆ
ಹಾ ಅದನ್ನೆಲ್ಲಾ ನೀವು ತಿಂತೀರಾ
ಹಾ ಅದಷ್ಟೇ
ಹಾ ಮತ್ತೆ ಇದು ಚಿಕನ್ನು ಟ್ರೈ ಮಾಡ್ಬೋದಲ್ವಾ?
ಇಲ್ಲ ಅದು ನಮ್ಗೆ ರೂಢಾನೇ ಇಲ್ಲ ಪಸ್ಟ್ ಇಂತ್ರನು.
ಹಾ ಹೌದಾ ಹೌದಾ.
ಹ ಆ ತರ ನಾವು ಹ್ಮ್ ಅದ. ಕೆ ನಾವು ತಿನ್ನೋದಕ್ಕೆ ಹೋಗಲ್ಲ. ಅದು ಇತಿತ್ಲಾಗ್ ಪ್ರೋಟೀನ್ ಸಿಗ್ತೆ ಅಂತ ಡಾಕ್ಟರ್ ಎಲ್ಲಾ ಹೇಳ್ತ. ತಾರಲ್ವ ಹೆಂಗಲ್ಲಿ ತಿನ್ಬೇಕು ಅಂತ ಆಸು ಅದಕ್ಕೋಸ್ಕರ. ಅಂದ್ರುನು ಮತ್ತೆ ಸ್ಕೂಲಲ್ಲಿ ಎಲ್ಲಾ ಅವಾಗ ಸಣ್ಣವರು ಇದ್ದಾಗ ಕೊಡ್ತಿದ್ರಲ್ವಾ.
ಹ್ಮ್.
ಅದಕ್ ತಿಂದು ರೂಢ ಆಗೈತೆ ಅದಷ್ಟೇ. ತಿನ್ನೋದು ಮತ್ತೆ ನಾನ್ ವೆಜ್ ಎಲ್ಲ ಇಲ್ಲ.
ಹ್ಮ. ನೀವು ಮುಂದೆನ ಪ್ರವಾಸಕ್ಕ್ ಹೋಗೋದಕ್ಕೆ ಸಮಯ ಮಾಡ್ಕೊಂಡು ಹೋಗ್ ಬನ್ನಿ. ಎಲ್ಲ ಚೆನ್ನಾಗಿರುತ್ತೆ ಕ್ಷೇಮ್ವಾಗ್ ಹೋಗಿ ಬನ್ನಿ.
ಅಂದೆ ಹೋಗ್ಬೇಕು ನಾವು.
ಹ ಸರಿ ಆಯ್ತು.
ಬಾಯ್.
ಹಾ ಓಕೆ.